ಅಲೋ ಹ ಹೇಳು ಹೇಳ ಟೈಮ ವೈತ್ತು ಯಾವ ಟೈಮಗತ್ತು
ಅಲ್ಲ ಇದು
ಇವ
ಹಾಂ ಹಲೋ ಏನಪ್ಪು ಏನ್ ಆಡ ಗುತ್ತೆ ನನಗೆಲ್ಲಪ್ಪಾ ಉಡುಗರುಕ ನಾನ ರಾಪು ಏನ್ ಹಳಾಗುತ್ತೆ ಯಾವದು ಗ್ರಾಮ ಅದ ಯಾವದು ಹ ಹಲೋ ಬಾರ್ ಎಂತ ಪಾರ್ ಗಂಡ್ ಬಿತ್ತು ಅವ್ರಂಗ ಮಾತಾಡಲ್ಲ ಸಂಟ
ಮೋಹನ್ಫಿದ್ರೆ
ಏನ ಕೊಪ್ಪರ್ ಯತದ ಅಪ್ಪ ಪ್ಲಾಸ್ರ್ ಮಾಡಡಕ್ಕರಕಂಬ ನಟ ಮಾಡಡ ಏನು ರಮೇಶ್ ರಾಠೋಡ್ ಏನೋ ಕೂದ್ಲವ ಅಂಕಂಸ್ ಬಿಟಲ್ ಕೂದಲಿವ ಫುಲ್ ಬ್ಯಾಂಕಿ ಆಯ್ಬಟ್ಟಣ ಹಮ್ಮತ ನಾನು ಮಗ್ನೆ ನದ ಹಾಗ ಹ್ಮ ಹಲೋ
ಹ್ಮ್
ಏನಾಯ್ತಗದು
ಕನ್ಸತ್ತು
ಒಂದಾ
ಅದಕ್ಕೆ ಹೇಳಪ್ಪ ನಿಮ್ಗು ಸಂಸ್ಕೃತ ಬ್ಯಾಡ್ ಅಂತ
ಅತ್ತುತ್ತುತ್ತು ಬರ್ತಿರ್ಬೇಕಕ್ ನೋಡಿ ರಿಪ್ಲಸ್ ಮಾಡಿ ನೋಡಿ ಇನ್ನೊಂದ್ಸರಿ ಬರ್ತಿರ್ಬೇಕು
ಹ್ಮ್ ಹ್ಮ್ ಬರ್ಲದ ಹ್ಮ್ ಹ್ಮ್
ಹೌದಾ ಮತ್ತರಣ ಸಮಾಚಾರ
ಏನ ಏನುಲ್ಲಪ್ಪಾ ನೀನ್ ಹೇಳ್ಬೇಕ
ಹೆಂಗ ಊರ್ ಕಡೆ ಮಳೆ
ಹ್ಮ್ ಸಾಯಂಕಾಲ ಒಂದ್ ಸ್ವಲ್ಪ ಬಂದಾಗ ಮಾಡ್ತೀಿನಿ ಏನ್ ಬಂದಿಲ್ಲ
ಹ್ಮ್
ನೈಟ್ ಆದದಂದ
ಹ್ಮ್
ಹ್ಮ್ ಶಿಸ್ತು ನನಗೊಂಡ ಮಿತ್ತು
ಹ ಮನೆ ಮಖತ ತಮ್ಮ ಆ ಮುಖಜ ನೀ
ಮಳೆ
ನೀ ಮಳೆ ಬರಕ ತಪ್ಪ ಮತ್ತೆ ಏನ್ ಮಾಡ್ತೀವಿ ಈಗ ಮನೆ ಮಕ್ಕೋಬೇಕು
ಹ ಹ್ಮ್
ಹ್ಮ್
ಮತ್ತೆನಲ್ಲ ಸಮನ್ ಸರ್
ಹ್ಮ
ಹಾ
ಏನಿಲ್ಲ ಏನಿಲ್
ಸ್ವಲ್ಪ ಅಷ್ಟ ಅಲ್ಲ ಏನ್ ಇದ್ರು
ಹಾ ರೈ ಶಿವಮ್ಮ ಅಕ್ಕ ಯಾವಾಗ ಕಡೆ ಸರಿ
ಜುಪ್ಪು ಹಗೆ ಬರ್ತ ನೋ ಇದಾಗ ಸಂಜೆ ಹಳಿತಲ್ಲ ಯಾವ್ದದೆ ಈವಲ್ಲ ಯಾವ್ದೋ ಹೊಸದ್ಯಗದ್. ಎಟಾನ ದಕದಲ್ಲ ಮಾಯನ್ ಸ್ವೀಪರ್ ಆಡ ಕುಂತ್ರ ಪಬ್ಜಿ ಆಡ ಕುಂರತ್ರಪ್ಪ. ಈ ದೊಡ ಮ್ಯಾತನ್ ಶೇಷ ಬೇರೆ ಹತ್ ಬಿಟ್ರೆ ಮಾಡದ ಆತ್ ಬಿಡಂದೆ. ಅದ ಅಪ್ಪು ಗಸ್ಗಸ್ ಮಾಡದತ ಅಂದೆ. ಚನ್ಂತನೆ ತಕನ್ ಕುಂದ್ರೆ ಚಲಲ್ಲಂದೆ
ಹಲೋ ಹಲೋ
ಹಲೋ
ಹಾ ಹೇಳಪ
ಹ್ಮ್
ಹೇಳಪ್ಪ ಸಗರ
ನೀವೇ ಹೇಳ್ಬೇಕಪ್ಪ ಹ್ಮ
ನಂದೇನಿಲ್ಲಪ
ಎಲ್ಲಾ ನೀ ಹೊಡ್ಜಿಪಯ ಅದ.
ಹ
ಹ್ಮ
ಹಂಗ
ಇವಾಗ
ಹ್ಮ್
ನಮ್ಮತ್ರ ಜಾರಿಲ್ಲ
ಹ್ಮ್ ಹ್ಮ್ ಎಲ್ಲ ಆರಾಮೆನ್. ಎಲ್ಲಾ ಆರಾಮ್
ನಿಮ್ದು ಆರಾಮಲ್
ನಿಮ್ದೆ ಆರಾಮ್ ಪ
ಮತ್ತೇನ್ ಸಮಾಚಾರ?
ಏನಲ್ಲೋಡು.
ಹ್ಮ್ ಮಜೆವ ಮಜೆ ಎಂಡ ಆಬಬೇಕ
ಹ ಹಾಗ್ಬೇಕ ಟೈಮ್ ಅದ್
ಹ್ಮ್
ಹ್ಮ್
ಕೈ ಕೊಟ್ಟು ಹೋಗ್ಯಾರ ಬರೊರ್ ನೋಡ್ಬೇಕು.
ಮತ್ತೆ ಅದೇ ತಂದನ ಮತ್ತ ಒ ಇದ ಹೋಗ್ಕೊಂಡನ
ಒಸಂಬದ
ಮತ್ತ ಅದ ಅಲ್ಲ ಅನ್ಸು ಕೈ
ಹ್ಮ
ಹ್ಮ್
ಎಲ್ಲಿಗೋಗಿದ್ದೆ?
ಅ ಅಲ್ಲ ಅದು
ಅದ್ ಹೆಂಗ ಹೊಲ್ಸದಪ್ಪ?
ಹ್ಮ್ ಹ್ಮ್
ಕಾಲ ಕೈ ಕೋಟರ್ ಹ್ಮ್
ಯಾವೂರ?
ಏ ನೀ ಹೆಂಗ್ಯಾತ್ ಗೊತ್ತಾನ ಬೆಳಗಾನ ರಾಮನ್ ಕೇಳ ಬೆಳಗ ಮುಂಜಲ್ಲಿ ರಾಮ ಯಾರ್ ಸೀತೆ ಯಾರ್ ಅಂತ ಕೇಳ್ದಂಗ ಆಯ್ತ.
ಎಲ್ಲ ಎಳಿದಾ ಮುಂಚ್ಚನ ಯಾರನ ಕೇಳ್ಣ.
ಹ್ಮ
ಬೆಳಗ್ಯಾನ ರಾಮಯ್ಣ್ ಕೇಳಿ- ರಾಮ್ಯಾರ ಸೇತ್ಯಾರ ಅಂತ ಕೇಳಲ್ಲ.
ಹ್ಮು
ಅಣ ಹೇಳಿದವನ ಯಾರು ಮುಂಚ್ ಅಂತ ಕೇಳಣ.
ನಿಲ್ಸಕಲ್ಲ ಆಗ್ತದ ನಮ್ಗೆ. ಹ್ಮ್ ನಿ ನೀರ್ ಸಕ್ಕರೆ ಹಾಳತ್ತ ನಮ್ಗ?
ಹ್ಮ ಹಂಗೇನು ಮ ಆತ
ಹಂಗಂದ ವಟ
ಹ್ಮ್ಮ ಇರ್ಲ ಇರ್ಲ ಹೇಳು ಉಂಡ್ಯಲ್ಲ?
ಊಟ ಆಗದ ಮತ್ತೆ ಬಂದಿದ್ನ?
ಯಾರ ಮನ್ ಸಿಗಿದ್ನಪ್ಪ. ಮೊನ್ ಸಿಕ್ಕಿದ್ದ ನೆನ್ ಸಿಕ್ಕಿದ್ದ.
ಹ್ಮ್
ಮತ್ಸಿಕ್ಕಿಲ್ಲ.
ಹ್ಮ್
ಹ್ಮ್
ಫೋನ್ ಚುಚ್ಚಪ್ಪಾದತ್ ಪಂದ
ಇಲ್ಲಿ ಓಪನ್ನಾಗಿಲ್ಲ.
ನಾಯರು
ಹ್ಮ್ ಹ್ಮ್ ಇರ್ಲಿ ಇರ್ಲಿ ಇನ್ನ ಬಂದಿಲ್ಲೇನ್ಪ ಹಾ
ಬರ್ಷ ಹೆಂಗ ನೋಡೋಣ
ಏನ್ ಮಾಡಕಾಗಲ್ಲ.
ಹಂಗ ತಪ್ಪಿರ್ಬೇಕ ಆಕ ಹಂಗ ಅದ
ಯಾರ ಇಟ್ಟರಂತ್ ಬೊರ.
ಯಾರ್ ಕಾಯಲ್ಲ ನಮ್ ಕೈಯ ಕೊಟ್ರೆ ಯಾರ್ ಕಾಯ ಕೊಟ್ಟಲ ನಾನ್ ಕಾಯಾಗ ಮತ್ತ ಕರಿಗೌಡನ್ ಕಾಯಗ ಕೊಡ ನಟೆ
ಹ ನೀವಬ್ರದಾಗ ಯಾರ ಏನ್ ಮಾಡ್ರಾನ ಎಡಗ ನೀ ಎಂತೂ ಮಾಡಿರ ಏನ್ ಏನ್ರ
ನಿನ್ನ ಫೋನ್ ಲಾಕ್ ಗೊತ್ತಿಲ್ಲಪ್ಪ
ಹ್ಮ್
ಇಟ್ಕಂದ ಮುಗತ್ ನಾವನ್ ಅವ್ರು ನಾಪರ ಯಸ್ ಮಾಡಕ ರಗಡ ಆಗರ್ತ
ಹ್ಮ
ಅವ್ರ್ ಫೋನ್ ಮತ್ತ ಉಜ್ ಮಾಡಾನ ಏನ್ ಮಾಡಕಲ್ಲ
ಅಗಂದೆ
ಹ್ಮ್
ಇರ್ಲಿ
ಯಾವ ಿ
ಹುದೆಂಲ್ಲಾ
ಹ್ಮ್ ಹ ಕಡಿ ಚವಳ ಕ
ಚೌಳಿಕಾಯಿ
ಯವಸ್ನ ಒಡಕಣ ಬರ್ಕಟ್ಗ
ಹ್ಮ್
ಚೌಳಿಕಾಯ
ಹ್ಮ್
ಬೆೆಟ್ಟ
ಹ್ಮ್
ಹ ಮತ್ತ ಸ್ವಲ್ಪ ಚಚ್ಕ ಹ್ಮ್ದು ಚಚ್ಚ್ ಸ್ ಅ ಸ್ವಲ್ಪ ಕ
ಮತ್ತ ಮತ್ತ್ ಮತ್ ಮತ್ತೆ ಏನೇ ಉ
ಮತ್ತ ಒಂದ್ ಸ್ವಲ್ಪ ಚಜಕಾ ಮತ್ತ್ ಮ್ಯಾಲ ಸಡಿಸಬೇಕಲ್ ಮತ್ತ
ಹಾ
ಸೊಜುಕಾ ಸಜುಕ ಮತ್ತ್ ನೀರು
ಹಾ
ಸಗತರ
ನೀವಸಲ್ ಕಣ ಗತ್ತಲ್ ಕದು
ಚದು ಕ ಕಾಲಯತ್ ಬಗ್ಣ
ಹ್ಮ್
ಹ್ಮ್ ಮತ್ತೊಂದಸರಿ ಹೇಳಿ ನಮ ಮ ಇಟ್ಟಾಳೆ ಈವ ಹ್ಮ್
ಇರ್ಲಿ ಇರ್ಲಿ ಪೋ ಏನ್ ಸಿಕ್ತತಣ ಸಿಕ್ತರು ತಿಂದು ಉಂಡ್ಗೇಸಿ ಮನೆಗ್ ಹೋಗು ಚಂದ್ ಕೆಲ್ಸ ಮುಗ್ಸು ಬಂದ್ ಆರಾಮಗಿರು. ಬೇಕಾದ ಬೇಕಾದಾಗ ಹೋಗಿ ಒ ಅರ್ಧ ಗಂಟೆ ಆ. ಒನ್ ಅವರ್ ಒನ್ ಅವರ್ದಾಗ ಬಂದ್ಬಿಡು ಹೋಗಿ ಬೆಳಗಂದ ರಾತ್ರಿ ಬೆಳಗಣ ಅಲ್ಲಿ ಹೋಗಿ ಕೂಡ್ಬೇಡ.
ಹ್ಮ್. ಎಲ್ಲ ಚದುಕೊಂಡ.
ಅ ಕ ಇತತ್ತುನು.
ಹ್ಮ್.
ಈ ಸಾರಿ ಏನಪ್ಪಾ ಅದು ಏನ್ ಅಂತಾರಲ್ಲ ಅವು ನುಗ್ಗಿ. ಕಾಯಿ
ಹಲೋ ಹ್ಮ್.
ಆಯ್ತನ್ನ ಅಂದ್ರ ಮತ್ತ. ಅವರ ಮನಿ ಬಾಗ್ಲ ಬಡ ಕಿತ್ಕ ಬರ್ತ ಮತ್ತ.
ಹ್ಮ.
ಹಂಗ ಅದನ ಪಪ್ಪ ನಿಮಗೆ ಗೊತ್ತು
ಅವ್ರ ಮನೆ ಬಾಗಲ್ ಕಿತ್ಕೊ ಬರ್ತ ಅಂದ.
ಹ್ಮ್.
ಹ್ಮ್.
ಅಂತಪ್ಪರಿ ಎಲ್ಲ ಕೆಲ್ಸ ಮಾಡ್ಬಾರಡ್ದಪ್ಪ ಆರಾಮಾಗಿ, ಫ್ರೀ ಆಗಿ, ಕೂಲ್ ಆಗಿ. ಸವಕಾಸ ಮಾಡ್ಬೇಕು. ಹ್ಮ.
ಅಕ್ಕಡೆ ದೊಡ್ಡದ್ದಾನ.
ಹಂಗ್ಮಂಗ ಹಂಗ ಒಳ್ಳೆ.
ದುಡದ್ರ ಒಂದು ಹತ್ ಸಾವಿರ ದುಡದ್ರ ಬೇಕ ಅಂಗಡ್ತ ಈಗಾಗ.